ಹಲೋ ಹಲೋ--ಹಲೋ
ಹಾ ಅಕ್ಕ
ಹಾ ಏನ್ ಮಾಡ್ತಿದ ಅಮೆ
ಏನ್ ಅಕ್ಕ ಊಟಕ್ಕ
ಊಟ ಮಾಡ್ತಿದ್ದೀರಾ
ಹಾ ಅಕ್ಕ
ಎಲ್ರೂ ಉಟ್ಟ ಆಯ್ತು ನಮ್ದು ಮಾಡ್ಬೇಕಮ್ಮ ಇವಾಗ
ಹೌದಾ ಅಕ್ಕ
ಹ್ಮ್ ಕೆಲವು ಕೆ ಹಲೋ
ಹಾ ಅಕ್ಕ ಹೇಳರಿ ಅಕ್ಕ ಹಲೋ
ಹಲೋ
ಹೆಲೋ ಕೇಳ್ಸಡಿ ಅಕ್ಕ
ಹ ಕೇಳ್ಸತಿ ಹೇಳಮ್ಮಿ
ಹಾ ಅಕ್ಕ
ಹಲೋ ಕೇಳ್ಸತಾ
ಹಾ ಹಾ ಅಕ್ಕ ಏನ್ ಮಾಡ್ತಿದ್ರು ಅಕ್ಕ
ನಿಮ್ಮ ಇದ್ವೆಲ್ಲಾ ಅಂತ ಅದೇ ಫಸ್ಟ್ದ ಸ್ಟಾರ್ಟಿಂಗ್ ನಿನ್ ಬರ್ತೇತಮ್ಮಿ
ಫಸ್ಟ್ದಾನ ಹೆಂಗ್ ಆಯ್ತು ಹೆಂಗ್ಲ ಅಂತ ನಿತ್ಕೊಂಡಿದ್ದೆ
ಹ್ಮ್ ಹ್ಮ್ ಹ್ಮ್ ಹ ಅಕ್ಕ ಅದೇ ನೀವು್ ಕರ್ದಿದ್ರಿ
ಹಾ ಅಮ್ಮೇ
ನೀವು ಹ್ಮ್
ಮೇ ಅದೆಷ್ಟ ನಾವು ಈ ಬಾಳ ಈ ಮನೆ ಕಷ್ಟ ಬಿದ್ದು ಕಟ್ಸಿದ್ವಮ್ಮಿ ಒಂದ್ ಮನೆ ಕಟ್ಸಾಕ್ಂದ್ರೆ ಸಿಟಿಲಿ ಆಗಲ್ಲಮ್ಮಿ ಅಷ್ಟೊಂದು ಜಾಗ ತಗಳೋದು ಮನ ಆಗ್ಲಿ ಕಟ್ಸೋಕ ಭಾಳ ಕಷ್ಟಪಡ್ಬೇಕು ಎಷ್ಟು ದುಡಿದ್ರು ಎಷ್ಟ್ ಮಾಡಿದ್ರು ಕಡಿಮೆನೇ ಒಂದು ಮನ ಆಗೋ ಇಷ್ಟ ಲಕ್ಷಾಂಗ ಗಟ್ಲೆ ದುಡಿಬೇಕು ಸಿಮೆಂಟ್ ಅಂತೆ ಉಸುಗಂತೆ ಎಳ್ಳೆಗಳಂತೆ ಕೆಬ್ಣಗಳು ಪ್ರತಿ ಒಂದು ಟೈಲ್ಸ್ ಆಗ್ಲಿ
ಹ್ಮ್
ಪ್ರತಿಯೊಂದು ಪೇಂಟಿಂಗ್ ಹಿಡ್ದು ಶೋಕೆ ಶೋ ಎಲ್ಲ ತರದಗುನು ನಾವ ಎಷ್ಟು ಕಷ್ಟ ಬಿದ್ದ್ವಿ ಮೀಮ್ ಅವಾಗೆಲ್ಲ ಪಫಸ್ಟ್ ಎಲ್ಲ ತಗೊಂಡ್ಮೇಲೆ ಇಲ್ಲಿ ಏರದಾಗ ಏನಂದ್ರೆ ಸ್ಟಾರ್ಟಿಂಗ್ ಮಾಡ್ತಾ ಮಾಡ್ತಾ ಎಲ್ಲಾ ಹಾಕ್ಸ್ ಇದ್ವಿ ನೀರಿನ ಸಮಸ್ಯೆ ಕೂಡ ಇತ್ತು ಇಲ್ಲಿ
ನೀವ್ ಕೂಡ ಅಷ್ಟೊಂದು ಬರ್ತಿದ್ದಿಲ್ಲ. ಆ ನೀರ್ ಬರ್ತಿದ್ದಿಲ್ಲ ಅಂತ ಅವ್ರ ಇವ್ರ ಹತ್ರ ನೀರ್ ಹಾಕಿ ನಾವು ಕ್ಯೂರಿಂಗ್ ಮಾಡಿದ್ವಿ ಎಲ್ಲಾ ಮನೆಯೆಲ್ಲಾ. ಮನೆ ಕ್ಯೂರಿಂಗ ಮಾಡ್ಸಿ ಅಷ್ಟೆ ಇಲ್ಲಾ ಪೈಪ್ ಎಲ್ಲ ತಗೊಂಬಂದು ಸಿಂಟ್ಯಾಕ್ಸ್ ತಗೊಂಬಂದು ಅವೆಲ್ಲಾ ಮಾಡಕ್ ಒಬ್ರಿಗೆ ಒಬ್ರಿಗೆ ಹೇಳಿ ಮತ್ತೆ ಟೈಲ್ಸ್ ಗಳೆಲ್ಲ ಹಾಕ್ಸ್ಕೊಂಡ್ವಿ ಟೈಲ್ಸ್ ಹಾಕೋರ್ ಏನ್ ಮಾಡ್ಬಿಟ್ರು ಅವ್ರು ಕೂಡನು ಒಂದ್ ದಿನ ಬರೋದು ಇನ್ನೊಂದ್ ದಿನ ಬಿಡೋದು. ಒಂದ್ ಚೆನ್ನಾಗ್ ಹಾಕಿದ್ರು ಇನ್ನೊಂದ ಚೆನ್ನಾಗ್ ಹಾಕ್ಲೇ ಇಲ್ಲ. ಎಷ್ಟು ಬೇಜಾರತ ಮ ದುಡ್ದದ್ರೊಕ್ಕ ಎಷ್ಟು ದುಡಿದ್ವಿ ಅಲ್ಲೆಲ್ಲ ಆ ತರ ವೇಸ್ಟ್ ಮಾಡ್ಬಿಟ್ರೆ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಒಂದ್ ಮನೆ ಅಂದ್ರೆ ಸುಮ್ನೆನಾ ಇಷ್ಟೊಂದು ಕಷ್ಟ ಬಿದ್ದು ಮಾಡ್ತಿತೀವಿ ಅಂದ್ಮೇಲೆ ಅವ್ರ ಚೆನ್ನಾಗಿ ನಮ್ಗೆ ಮಾಡಿಕೊಟ್ಟ್ರುಅ ದೆನಮಗೂ ಖುಷಿ ಇರುತ್ತೆ.
ಹಾ ಹಾ, ಹೌದಕ್ಕ ಹೌದಕ್ಕ ಅದೆಲ್ಲಾ ಕಷ್ಟ ಕಟ್ಟಿರೋದೆಲ್ಲ ಒಂದ್ಸರ್ತಿ ಇವಾಗ ಮನೆ ರೀತಿ ನೆಂದಿರ್ತ
ಮನೆಇದೇ ಆಗಿರುತ್ತಲ್ಲ ನಮ್ಮ ಮನೆ ಹಿಂಗಿರ್ಬೇಕಪ್ಪಾ ಅಂತ ನಾವು ಎಷ್ಟ್ರ ಎಲ್ಲ ಕನ್ಸು ಕಟ್ಟಿರ್ತಿವಿ. ಆಕನ್ಸವು ಯಾರಾದ್ರೂ ಒಬ್ಬ - ಒಬ್ರು ಏನಾದ್ರು ಮಾಡಬಿಟ್ರಿ ಅದು ಮನ್ಸ ಬೇಜಾರ್ ಆಗ್ಬಿಡತ್ತಮ್ಮಿ. ನಾವ್ ಇಷ್ಟೊಂದ ಕಷ್ಟ ಬಿದ್ವೆಲ್ಲಾ ಈ ಮನೆಗೋಸ್ಕರ ಇಷ್ಟೆಲ್ಲಾ ಇದ್ ಮಾಡಿದ್ವೆಲ್ಲ. ಹಂಗೆಲ್ಲಾ ಮಾಡಿ ಲಾಸ್ಟ್ ಒಂದಿನ ನಾವು ಒಂದಿನ ಮನೆ ಪ್ರವೇಶ ಮಾಡೋಣ ಅಂತ ಎಲ್ಲ ಸ್ಕೆಚ್ ಹಾಕಿದ್ವಿ ಆ ಮನೆ ಪ್ರವೇಶ ಆ ಮನೆಪ್ರವೇಶಫುಲ್ ಗ್ರ್ಯಾಂಡ್ ಆಗ ಮಾಡೋಣ ಚೆನ್ನಾಗ ಎಲ್ಲ ಅದ್ದೂರಿಯಾಗಿ ಮಾಡಣ.
ಅಂತೇಳಿ ಒಂದಿನ ಎಲ್ಲ ಏರ್ಪಾಟ್ ಮಾಡಿಕೊಂಡು. ನಿನ್ನೆ ರಾತ್ರಿ ಅಂತು ನಾವು ರಾತ್ರಿನೇ ರಂಗೋಲಿ ಹಾಕಿ ಎಂಡೆ ಸಾರಸಿ ರಂಗೋಲಿ ಹಾಕಿ ಬಣ್ಣ ತುಂಬಿ ರಂಗೋಲಿಯೆಲ್ಲಾ ಎಷ್ಟು ಚೆನ್ನಾಗಿ ಹೂಗಳೆಲ್ಲ ಹಾ ಹಾಕಿಎಲ್ಲಾರೂ ನಮ್ಮ್ ಇಡೀ ಕುಟುಂಬದವರೆ ಎಲ್ಲರೂ ಸೇರಿ ಆ ನಮ್ಮ ಚಿಕ್ಕಪ್ಪ ಪ್ಪ ಚಿಕ್ಕಮ್ಮ ಸಣ್ ಚಿಕ್ಕಪ್ಪ- ಚಿಕ್ಕಮ್ಮ ಎಲ್ಲಾರೂ ನಾವು ಆ ಎಲ್ಲಾರೂ ಸೇರಿ ರಂಗೋಲಿ ಹಾಕಿದ್ವಿ ಅದನ್ನ ಅದು ಬಾಳ ನೆನ್ಪು ಚೆನ್ನಾಗಿತ್ತು. ಎಲ್ಲ ಆತರ ಮಾತಾಡಿ ಬೆಳಿಗ್ಗೆ ಎದ್ದು ಗಂಗಮ್ಗೆ ಹೋಗೋದು. ಆಲಿ ಪೂಜೆ ಮಾಡೋದಾಗ್ಲಿ ಸಾವಾಮ್ಯರೆಲ್ಲ ಬಂದು ಪೂಜೆ ಮಾಡಿ ಹೋಮ ಮಾಡಿ-
ಹ್ಮ್,
ಅವರೆಲ್ಲ ಮನಿ ಶಾಂತಿ ಮಾಡಿ ಆ ತರ ಎಲ್ಲಾ ಮಾಡಿ ಅವರು ಎಲ್ಲಾರೂ ಬಂದಿದ್ರು ನಾವ್ ಕರ್ದರ್ ಎಲ್ಲಾದರು ಬಂದಿದ್ರು. ಹ್ಮ ಅವ
ಅ ಹೇಳಗಾ
ಉವು ಉಕ ಸಾಂಬಾರ ಪಾಯಸಕ ಹ ಚಿತ್ರಾನ್ನ ಪಲಾವು ಹಪ್ಳ ಸೊಂಡ್ಗೆ ಚಟ್ನಿ ಆತರ ಎಲ್ಲಾ ಮಾಡ್ತಿದ್ವಿ ಅಲ್ಲಿ. ಮಾಡ್ಸಿ ಎಲ್ಲನ್ನು ಕರೆದು ಡೆ ಕೂಡ ಕೈಗೆಕೋರೇಷನ್ ಬೆಳಿಗ್ಗೆ ಎದ್ದ ತಕ್ಷಣನೇ ಆ
ಸರ್ ಬನ್ನಿ.
ದು ಗೃಹಪ್ರವೇಶ ಮಾಡ್ಬೇಕಲ್ಲ. ಹ ಸ್ಟಾರ್ಟಿಂಗು ಆ ಆಕಳ ಬಂತು ಆಕಳ ಮನೇಲಿ ಬಂದು ಅದೆಲ್ಲಾ ಗೋಮಂತ್ರ ಹಾಕಿದ್ರೆ ಚೆನ್ನ ಒಳ್ಳೇದ ಅಂತಲ್ಲ ನಿ ಮನೆಗ್ ಗೆ ಆ ತರಲ್ಲ ಅದು ಹಾಕಿತ್ತು ಎಲ್ಲ ಪೂಜ್ ಜೆ ಮಾಡಿ ಹೋಮ ಮಾಡಿದ್ವ ಸ್ವಾಮಿಯಾರ್ ಕೂಡಾ ಒಳ್ಳೇದಾಯ್ತಮ್ಮ ಆಕಳ ಕರ್ಸಿ ಹ ಆ ತರ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಹೇಳಿದ್ರ ಮಿ ಬಂದ ಮೇಲೆ ಮತ್ ತ್ತೆ ನಾವು ರಾತ್ರಿಲ್ಲೇ ಡೆಕೋರೇಷನ್ ಮಾಡಿದ್ವಿಲ್ಲ ಒಳಗ್ ಒಳಗ ಗೂಡನು ಡೆಕೋರೇಷನ್ ಮಾಡಿದ್ವಿ. ನಮ್ ಚಿಕ್ಕಮ್ಮನೇ ಬಂದು ಎಲ್ಲಾ ಡೆಕೋರೇಷನ್ ಮಾಡಿದ್ರು. ಎಷ್ಟು ಒಳ್ಳೆ ಡೆಕೋರೇಷನ್ ಆಗಿತ್ತು ನಮ್ಮ ಮನೆಯಲ್ಲಿ ಎಲ್ಲಾ ಹೂವೆಲ್ಲಾ ಕಿ ಒಂಥರ ಒರಳು ಕಲ್ ಪೂಜೆಗೆ ಮಾಡೋದು ಬಿಸೆ ಕಲ್ಲಿಂದು ಪೂಜೆ ಅದೆಲ್ಲಾ ಮಾಡ್ತೀವಮ್ಮಿ ನಮ್ಮ ಎಲ್ಲಾದು ನಮ್ ಹ ಅದ್ರಾಗಿ ಚೆನ್ನಾಗ್ ಮಾಡ್ತಾರ ಮೇಮ್. ಮನಿ ಪ್ರವೇಶದಾಗೆ ಎಲ್ಲ ಆ ಒಲಿ ಪೂಜೆ ಆ ಹಾಲು ಉಕ್ಸೂದು ಅದೆಲ್ಲಾ ಟೈಮ್ ಕರೆಕ್ಟ್ ಟಾಗಿನೇ ಮಾಡ್ಬೇಕು ಅದೇ ಟೈಮಿಗೆ ಮಾಡ್ಬೇಕು ಅನ್ನೋದೇ ಇರುತ್ತೆ ನಮ್ಮ ಗುರುಗಳೇ ಇರ್ತಾರಲ್ಲ ಅವ್ರು ಹೇಳಿರ್ತಾರೆ ಮುಂಚೆನೆ ಅದೇ ಥರನೇ ನಾವು ಒಲೆ ಹಾಕಿ ಹಾಲಿಟ್ಟು ಹೊಸದ ಬೊಗಣಿನೇ ಆಗ್ಬೇಕು ಹೊಸ ಪಾತ್ರಲ್ಲೇ ಮಾಡ್ಬೇಕು ಅಂತ ಅವ್ರು ಹೇಳಿ ತಾರೆ ಅದನ್ನೇ ತಗೊಂಬಂದು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಅದೆಲ್ಲಾ ಆಗ ಹ್ಮ್ ಆ ತರ ಎಲ್ಲ ಮಾಡಿ ಚೆನ್ನಾಗ್ ಮಾಡಿದ್ವಿ ಮನೆ ಪ್ರವೇಶ ಎಲ್ಲಾರೂ ಬಂದು ಊಟ ಮಾಡ್ಕೊಂಡು ಎಲ್ಲ ಚೆನ್ನಾಗಿದೆ ಊಟನೂ ಚೆನ್ನಾಗಿದೆ ಮನೇನು ಚೆನ್ನಾಗಾಗಿದೆ ನಿಮ್ದ ಅಂತ ಹೇಳೋದ್ರು ನಂಗ್ ಭಾಳ ಖುಷಿ ಆಗತ್ತಾವ ಮನೇನು ಬುಡ್ ಇಷ್ಟು ಕಷ್ಟ ಬದ್ ಬಿದ್ ಕೂನು ಒಂಥರ ಪ್ರತಿಫಲ ಸಿಕ್ತಲ್ಲ ಅನ್ನೋ ತರ ಎಲ್ಲದು ಚೆನ್ನಾಗಾಗಿದೆ. ಎಲ್ಲಾದ್ರನು ಆ ತರ ಚೆನ್ನಾಗ್ ಆಯ್ತಮ್ಮಿ.
ಹೌದಾ ಅದೇ ಗೃಹ ಪ್ರವೇಶ ಅಂದ್ರೆ ಅವತ್ತಿನ ದಿನ ನಮಗೆ ತುಂಬಾ ವಿಶೇಷವಾಗಿ ಹೋಗ್ಬಿಡ್ತೈತಕ್ಕ. ಅಷ್ಟು ಕಷ್ಟ ಬಿದ್ದು ನಾವ್ ಮನೆ ಕಟ್ಟಸಿ ಎಷ್ಟೋ ವರ್ಷ ಇದ್ರಂದ ನಾವು ಕನ್ಸ ಕಟ್ಟ ಕನ್ ಕಂಡಿರ್ತೇವಲ್ಲಕಾ ಮನೆ ಅದು ಚಿಕ್ಕದಿರ್ಲಿ ದೊಡ್ಡದಿರಲಿ ಸ್ವಂತ ಮನೆಯಲ್ಲಿ ಇರೋದೇ ಅದು ಬೇರೆ ಅಕ್ಕ ಅದು.
ಹೌದು.
ಹ್ಮ್.
ಸ್ವಂತದ್ ಇರೋದೇ ಬೇರೆ ಆಗುತ್ತೆ ಈಗ ನಾವು ಎಷ್ಟು ದಿನ ಅಂತ ಬೇರೆ ಮನೆಗಿರೋದು ಬೇರೆ ಮನೆನು ನೋಡೋದು ಅಲ್ಲೇ ಇರೋದು ಅವೆಲ್ಲ ಅವರು ಕೂಟಗ್ ಅಂಸ್ಕೊಳ್ಳೋದು ಎಲ್ಲಾ ಇರ್ ರೋದಿಲ್ಲಲ್ಲಾ ನಮ್ ಸ್ವಂತ ಆಗ್ಬಿಟ್ರೆ ನಮ್ ಮನೆ ನಮ್ಗೋಸ್ಕರ ನಮ್ ಭವಿಷ್ಯನೇ ಐತಲ್ಲ ಅ ಅನ್ನೋದು ಆ ಅನ್ನೋದನ್ನ ತತಿ ಮನೆ ಒಂದೆ ಇದ್ಬಿಟ್ರೆ ಸಾಕಮ್ಮಿ. ಈ ಎಲ್ಲಾ ಆ ಹಾ ಸಿಟಿ ಒಳಗ್ ಒಂದ್ ಮನೆ ಐತಪ್ಪಾ ಅಂದ್ರೆ ನಾವು ಎಷ್ ಟ್ ದುಡಿದ್ರುನು ಯ ಹಿಂದಕ್ ಹಾಕ್ಬೋದು ದುಡ್ನ ಈ ಮನೆ ಇಲ್ಲ ಏನಿಲ್ಲ ಅಂ ಬರೆ ಬಂದಿದ್ದ ದುಡ್ಡೆ ಎಲ್ಲ ಬಾಡಿ ಕಟ್ಟೋದು ಕರೆಂಟ್ ಬಿಲ್ಲು ನೀರ್ ಬಿಲ್ಲು ಇದೆ ಎಲ್ಲ ಅದಕ್ಕೆ ಕಟ್ಟೋದಾಗಬಿಡುತ್ತಲ್ಲ ಹಂಗಾಗಿ ಅದಕ್ಕೆ ನಾವು ಒಂದ ಮನೆ ಮಾಡ್ಕೊಂಡ್ವಿ ಒಂದ ಚೆನ್ನಾಗ ಮಾಡ್ಕೊಂಡ್ವಿ ಅಂದ್ಮೇಲೆ. ಮನೆ ಒಂದ ಇದ್ಬಿಟ್ರೆ ಇದು ಭವಿಷ್ಯನೇ ನಮ್ದಿದು ಮನೆ. ಮುಂದಿನ ಭವಿಷ್ಯದೇ. ಹೊಬಿಡತ್ ಮನೆ ಮನೆ ಒಂದ ಇದ ಇದ್ ಬಿಟ್ರ.
ಹಾ ಏನು ಎಷ್ಟ ಕಷ್ಟಗಳು ಬಂದ್ರೆ ಅಟ್ಲೀಸ್ಟ್ ಒಂದು ಸ್ವಂತ ಮನೆ ಆಯ್ತಂತ. ಮನಶಾಂತಿಯಿಂದ ನಿದ್ದೆ ಮಾಡ್ಬೋದು ನೋಡ್ರಪ್ಪ ನಿಜ್ಜಾಹೇಳ್ಬೇಕಂದ್ರ.
ಏನು ಬೇರೆ ಮನೆ ಬಾಡಿಗೆ ಮನೆ ನೋಡ್ಕೊಂಡ್ವಪ್ಪಾ. ಇನ್ನು ದಿನ ಬೆಳಕಹದ್ರೆ ಇವತ್ತಲ್ಲಾ ನಾಳೆ ನಾವು ಬಾಡಗೆ ಕಟ್ಬೇಕಪ್ಪಾ ಕ್ಲೀನ್ ಇಟ್ಕೊಬೇಕಪ್ಪ. ಪ್ಪ ಮನೆನಾ. ಹಂಗ ಅಂತಾರಪ ಅವರ ಬಂದ್ ಬೈತಾರ ಇವರ ಬಂದ್ ಬೈತಾರ ಹಂಗಂತಾರ ಹಿಂಗಂತ. ರ ಬೇರೆಹೂತ್ತಾಗೆಲ್ಲ ಬ್ ಬರಿ ಬೈಸ್ಕೊಂಡು ಮತ್ತೆ ಬೈಸ್ಕೋಬೇಕ್ ನಾವೇನೇ ಅಷ್ಟೆಲ್ಲಾ ಕ್ಲೀನ್ ಇಟ್. ಕೊಂಡ್ರು ಬೈತಾರೆ ನೀರಿಂದ ತೊಂದರೆ ಇರ್ತತಿ ಕರೆಂಟ್. ಟ್ಟಿಂದ ತೊಂದ್ರೆ ಇರ್ತತಿ. ಆ ಈ ಬ ಶೌಚಾಲಯದಗಳು ತೊಂದ್ರೆ ಇರ್ತತಿ ಒಂದೊಂದ್ ಮನೆಯಲ್ಲಿ.
ಯಾವ್ದು ಸರಿಗಿರಲ್ಲಾ ನಮ್ಮ ಮನೆ ಅಂತ ಅಂದ್ಮೇಲೆ ನಾವೆಲ್ಲಾದನು ಮಾಡ್ಕೊಂಡಿರ್ತೀವಿ. ನೀರಿನ ಬಗ್ಗೆ ಆಗ್ಲಿ ಕರೆಂಟನ್ ಬಗ್ಗೆ ಆಗ್ಲಿ ನಮಗ ಏನ್ ಅನುಕೂಲನೋ ಎಲ್ಲದ. ಅದು ನಮ್ಮ ಮನೇನೇ ನಾವ್ ಮಾಡಿರ್ತೀವಿ. ನಮಗೆ ಏನೇನೋ ಮನಸನ್ಯಾಗ ಏನೇನೋ ಇರುತ್ತೋ ಎಲ್ಲಾ ಮನೆಗೆ ಮಾಡ್ಕೊಬಿಟ್.
ಹು ಹು ಹು
ಹ ಇಷ್ಟೊಂದ ಕನ್ಸ್ ಕಟ್ಕೊಂಡು ಮನೆ ಕಟ್ಟ್. ಟ್ಟಿ ಒಂಥರಾ ನೆಮ್ಮದಿಗಿ ಇರ್ಬೋದಲ್ಲಪ್ಪಾ ಅನಂಗ ಅನಸ್ತೆ. ಒಂದ ಮನೆಯಿಂದ ಎಷ್ಟೆಲ್ಲಾ ಕನ್ಸ ಎಲ್ಲಾ ಈಡೆರ್ತತ್ ನೋಡ ಅಲ್ಲಾಮ್ಮಿ.
ಹಾ
ಹಾ ಸಿಟಿ ಒಳಗ ಒಂದ್ ಮನೆ ಇತ್ತ ಅಂದ್ಬಿಟ್ರೆ ಎಷ್ಟು ವ್ಯಾಲ್ಯವು. ಎಷ್ಟು ನಮ್ಗೆ ಒಥರಾ ಮನ್ ತೃಪ್ತಿ.
ಹಾ ನಾವೆಲ್ಲೂದ್ರು ಇರ್ಬೋದು ಯಾವಾಗಾದ್ರೂ ಇರ್ಬೋದು ಮನೆ ನಮಗೆ ಹೆಂಗೆ. ಬೇಕೋ ಹಂಗ ಇಟ್ಕೊಬಹುದು ನಮ್ಮ ಯಾವ ಯಾವ ಬಣ್ಣ ನಮಗ ಬೇಕೋ ಆ ಬಣ್ಣಾ ಹೂಡಸ್ಬೋದು.
ಹಾ ಅವರ ಹೇಳಿದ್ದೇ ಮಾಡ್ಬೇಕನ್ನೋದ ಏನ ದಲ್ಲಾ ಅಲ್ಲಿ ಹು ಅವರ ಹೇಳ್ದಂ ಕೇಳ್ಬೇಕ ಅವರ ಬಂದ ತಕ್ಷಣ ಹದೆಲ್ಲಪ್ಪಾ ಈ ಈ ಸಮಾನ ಅಲ್ಲಿಟ್ಟಿವಿ ಆ ಸಮಾನ ಇಲ್ಲಿಟ್ಟಿವಿ ತೆಗ್ದಿಡ್ಬೇಕು ಜಲ್ದಿ. ಗಲೀಜ ಆಬಿಟ್ಟೈತಿ ಏನು ಬಂದು ಬೈತಾರೇನೋ ಅಂಥಾದ ಇರೋದೇ ಇಲ್ಲಾ ನಮ್ಮ ಮನೆಯಲ್ಲಿ. ನಾವ ಹೇಗಾದ್ರು ಮಲ್ಕೊ ಹೇಗಾದ್ರು ಎದ್ದಳು. ಯಾವಾಗ ಆದ್ರೂ ಎದ್ದಳು ಏನಾದ್ರು ಮಾಡ್ಕೊ ಆ ಗೋಡೆಗ್ ಮಕ್ಳ ಆದ್ಮೇಲೆ ಅವ ಅಷ್ಟೇವಲ್ಲಾ ಮಕ್ಳು ಗೀಸ್ತಾರೆ ಇದ ಮಾಡ್ತಾರೆ. ಹಾ ಅವು ಎಲ್ಲಾ ಇದ್ದದ್ದೆ ಮಾಮೂಲಾಗಿ ಆ ಹುಡ್ಗ್ರ ಹಂಗ ಮಾಡ್ತಿರ್ತಾರೆ. ಹಾ ಆದ್ರ ಅವರ ಬಂದ ತಕ್ಷಣ ಹೌದು ಅದೆಲ್ಲಾ ಬಚ್ಚಿ ಇಡ್ಬೇಕು ಇದೆಲ್ಲಾ ಬ ಚ್ಚಿಡಬೆಕು ಬಂದ ತಕ್ಷಣ ಬೈದ ಬಿಡ್ತಾರಲ್ಲ ಅವರು ಅನ್ನದ್ ಅದೇ ಹೋಗ್ಬಿಡ್ತತೆ. ಮತ್ತೆ ನಾವ್ ಬಿಟ್ಟು ಹೋಗ್ಬೇಕಾರ ಅವರಿಗ ಪೇಂಟ್ ಮಾಡಸ್ಕೊಡ್ಬೇಕು ಎಲ್ಲ ಬಣ್ಣ ಹಾಕಕಿಸ್ಕೊಡ್ಬೇಕು ನ್ಯಾವ್ ಏನಾದ್ರು ರಿಪೇರ್ ಇತ್ತ ಅಂದ್ರ ರಿಪೇರಿ ಮಾಡ್ಸ್ಕೊಡ್ಬೇ ಕು ಆತರ ಏನಿರಲ್ಲಲ್ಲ ನಮ್ಮನೆ ನಮ್ಮ ಇಷ್ಟ.
ಹಾ ಹೌದಮ್ಮ.
ಹಾ ಆತರ ಇರುತ್ತೆ ನಮ್ಮನೆ ನಾವ್ ಏನಾದ್ರರು ಮಾಡ್ಕೊಳ್ಳಿ ಯಾರು ಕೆಳರ್ರಿರಲ್ಲಾ.
ಹಾ ನಿಜಾ ಅಕ್ಕಾ
ಹುಂ ಮನಿ ಎನ್ನೋದ ಎಷ್ಟು ಮುಖ್ಯಾ ನೋಡು.
ಹಾ ಹೌದ ಅಕ್ಕಾ
ಒಂದ್ ಮನೆ ಇದ್ರೆನೆ ನಮಗ ಒಂಥರ ವ್ಯಾಲ್ಯೂವ ಅನ್ನೋದು. ಸರಿ ಅಮ್ಮಿ ಆಮೇಲ್ ಮಾಡ್ತೀನಿ ಹ್ಮ.
ಹಾ ಅಕ್ಕಾ.
ಹಾ